ಹೇಳುವು ಅರಾಮ ಅಲಾ ಈಗ್
ಆರಾಮ್ರಿ ನಾವು ನೀವು ಆರಾಮಲ್ಲ
ನಾವು ಆರಾಮ ಅದಿವ ನೋಡ್ ಬಯ್ ಎನ್ ಮದಕತೀರ್ ಬಯ್
ಏನೀಲ್ಲ ಎಡ್ತನ ಓದ್ಕೊನೋ ವಿಚಾರ
ಏನ್ ಒದತಿರಿ
ಸುಮ್ ಜರ ಏನೋ ಒಂದು ಮುಂದ ಹೆಲ್ಪ್ ಆಗಂಗ
ಯಾವ ಕೋರ್ಸ್ ಓದಿರಿ ಅದ ಅರೆ ಬೇಕಲ್ಲ
ಪಿಡಿಎರೆ
ಓಹೊಹೊಹೊ ಇಲ್ಲ ಐತ್ ಒಡ್ತಾ ಅಬಾಬಾಬ ಪಿಡಿಯೋ
ನಿಮ್ ಹಂಗ ಏನ್ ಆಗಲ್ರಿ
ಪಂಚಾಯತ್ ಪಂಚಾಯತ್ ಡೆವಲಪ್ಮಂಟ್ ಸರ್
ಹ್ಮ ನಮ ಊರ್ದಾರ ಡೆವಲಪ್ ಮಾಡ್ಬೇಕಲ್ರರಿ
ಏ ಮಾಡ್ತೀರ ಬಿಡ್ರಿ ನೀವ ಏನ್ ಆಗ್ತೀರಿ ಮುಂದಕ್ಕೆಕ್ಕಏನು
ನಿಮ್ಮ್ ಆಶೀರ್ವಾದ ಎಲ್ರರಿ
ಆಶೀರ್ವಾದನಕ್ ಏನ್ ಹೇಳಲ್ರಿ ನಿಮ್ ಎಫರ್ಟ್ ಇರ್ಬೇಕು ಎಫರ್ಟ್ಸ್
ಎಫರ್ಟ್ ಈಸ್ ಮೋಸ್ಟ್ ಇಂಪೋರ್ ಟ್ ಇನ್ ಅವರ್ ಲೈಫ್
ಹ ಹೌದೌದ ಹೌದ್ರೆ ಏನ್ ಫುಲ್ ಇಂಗ್ಲಿಷಲ್ಲಿ ಮಾತಾಡಕತಿರೀ
ಏನ್ ನಿಮ್ಮ್ ಆಶೀರ್ವಾದ
ಫುಲ್ ಇಂಗ್ಲೀಷಲ್ ಐತಂದ್ರ ಏನ ಗದಲಿರ್ಬೇಕು ಏನ್ ಹೊಡ್ತ ಏನೋ ಮಾಡತಿರ್ ಅಂದ್ರ ಒಟ್ಟ
ಎನಿಲ್ರಿ ಸುಮ್ಮ ಅಂಕ ಸಾಲಿ ಹೋಗರು
ಆ ಪಜ್ಜಿದ ಯಾವಾಗ ಬಿಟ್ರು ಹ ಬಿಟ್ರೆನ ಅವ್ನ ವಾಪಸು
ಇಲ್ರಿ ನಾಕ್ ವರ್ಸ ಆಗಿತ್ತು ಬರ್ಬೇಕತ್ರಿ
ಅಬಬಾಬಬಾ ಈಗ ಪ್ರಿಪ್ರೇಷನ್ ಏನಾ ಹೋದ ವಾರನೆ ಹೋಗ್ಬಿಟ್ಟ ಇದೆಲ್ಲ ಹೋದ ವರ್ಷ ಅಲ್ಲ ಹೋದ ವರ್ಷ ಬಟ್ಟಿದ್ರ ಯಾವ ಒಟ್ಟ ಈ ತಿಂಗಳ ಬಿಟರ್ದತರಲ
ಅದರ್ ಬಗ್ಗೆ ಏನ ಅಪ್ಡೇಟ್ ಇಲ್ರಿ ನಾನು ಕೇಳ್ಬೇಕ್ ರಿ
ಕುಲಕರ್ಣಿ ಬಿಡ್ತಾರ ನೋಡ್ರಿ ಮತ್ತೆ
ಹೌದ್ರಿ
ಕುಲಕರ್ಣಿ ಕುಲಕರ್ಣಿ
ಕುಲಕರ್ಣಿ ಅದನು ಎಗ್ಜಮ್ ಏನ್ರಿ
ಹಾ ಅದೇ ಎಕ್ಸಾಮ್ ಮತ್ತೆ ಅದಕ್ಕೆಂತಡ ಇಂಗ್ಲೀಷ್ಂತ ನೆನ್ ಬರದು ನನಗೆ್ ವಿಲೇಜ್ ಅೌನ್ರ್ ಲೋ್ ಅಕೌಂ ನ್ರ್
ಅಂದ್ರ ತಲಾಟಿರಿ
ಹಾ ತರಾಟಿ ಒಟ್ಟು ಗೊತ್ತಿಲ್ಲ ನೀವ ಏ ಅಂತ ಗೊತ್ತ ನಿಮ್ ಸೈಡು
ವಿಲೇಜ್ ವಿಲೇಜ್ ಅಂದ್ರೆ ತಲಾಟಿ ಈಗ ಪಂಚಾಯ್ತಿ ಡೆವಲಪರ್ ಅಂದ್ರೆ ಪಿ ಡಿ ಮತ್ತ ತಹಸೀಲ್ದಾರ್ ಅಂದ್ರೆ ತಾಲೂಕ ಆಫೀಸರ್ ತಹಶೀಲ್ದಾರ್ ಅಂದ್ರೆ ಮತ್ತೆ ತಾಯಸ್ ಬರ್ಬೇಕತ್ರಿ ಅದ್ರ ಸಂಬಂಧ ತಸಲ್ದಾರ್ಕ ಜರ ತಳಗ ತೋಣಿರಿ ಮತ್ತೆಸ ಬಾಳ ಬತ ರೀ
ಹೌದೌದಲ್ಲ್ ಟಫ್ ಆತ್ ಬಿಡು ಮತ್ತೆ ಎ ಆತ ಅ ಹೊಡ್ತಾ ಬಿಡತ್ತಾ
ಅೇ ಸೋಮಸಂಡ ಸ್ಟಾರ್ಟಿಂಗ ಇ ಚಲೋದ್ರಿ ಒಂದ್ ಅರವತ್ತ ಎಪ್ಪತ್ತ್ರದ್ದು
ಹೌ ಆ ಸಾರ್ಟಿಂಗ್ಪ್ಪ ಅ ಆ ಎಪ್ಪತ್ತೈತನಾ
ಹಾ ಬರಬರ್ ತ ಅಂದ್ರ ಮೆಗತ
ಆಗತ್ತ ಆಗತ್ ನಮ್ಮರು ತ ಆಗಂತ ಪಿಡಿಯೋ
ಹ
ನಮ್ಮೂಊ ಒಬ್ಬಬ್ಬರ ಆದರ ಪಡಿಯೋ
ಅದೇ ಚಲೋ ಅದಲ್ರರಿ
ಯ್ ಚಲೋದ ಒಂದ ಎಂಬತ್ ಸಾವರ ಆಯತ ಸಾರಿಂಗ್ ಆಯ್ತ್
ಹೌದ್ರೀ
ಆರಾಮ್ ಹೋದು ಬರದು್ತ ಊರಿಗೆ ಹೋಗೋ ಬೋದುಊರಿಗೆೋಗೋ ಬೋ್ತಾನ ಡೇಲಿ ಹೋಗದ ಬೋದು ಮಾಡತೆ
ಆರಾಮ್ ನಾಲ್ಕೇದ್ ವರ್ಸ ನಾವ್ ಹೊರಗ ಮಾಡುದ್ರಿ ನಾಲ್ಕದ್ ವರ್ಷ ಏಂತ ಈ ಕ ನಮ್ ಕಡೊ ಹಾಕಳೋಗಕ್ ಬರ್ತ್ವತ್ರ
ಅದೇ ಅೇ ಇೇ ಅಂದ್ರ ಅವಾನ್ಸ್ ನಮ ಕಡೆ ಅಕೌಂಟ ಆಲ್ರೆಡಿ
ಆದ್ರೆ ರೊಕ್ಕ ಕೊಟ್ಟು ಹಾಕೊಂಡಿರ್ಬೇಕ್ರ
ಅದೇ ಏನೋ ಉಂಟ ಇದು ಮಾಡ್ಸ ರೆಕಮೆಂಡ್ ಮಾಡಸಂಟ
ಸ್ಟಾರ್ಟಿಂಗ್ ಏನ ಲಂಚ್ ಗಿಂಚ್ ಏನ್ ರ ಇಸ್ಕೊಂಡ್ರ ಏನ್ರಿ
ಏ ಲಂಚ್ ಕೊಟ್ಟಿರ್ಬೇಕಂದ್ರೆ ಆಗಕ್ ಪೀಡಿ ಹೋಗಕ್ ಲಂಚ ಕೊಟ್ಟಿರ್ಬೇಕ ಅನ್ಸಿ ಮಟ್ಟಿಗೆ
ಅಷ್ಟೇಿ ಗೋರ್ಮೆಂಟ್ದ್ದಗ್ ಹಿ ಬರ್ರೆ ಈಗ
ಅದೇ ಅದೇ ಮತ್ತತ್ ಏನ್ ಮಾಡಕಿಲ್ಲ ಎಕ್ಸಾಮ್ ಬರೋದು ಲಂಚೆ ಕೊಡದ ಸೇರ್ ಮಾಡದತ್ ಹಿಂಗ ಮಾಡ್ತಾರೆ ಬರರಿ
ಹ್ಮ ಸೆಂಟ್ರಲ್ ಗರ್ಮೆಂಟ್ ಅ ಪಾಡ್ರ ಸ ಓದಂದ್ರ ಅವು ರಾತ್ರಿ ಬರ್ತನ ಕಣ್ಣಗ್ ಎಂಡಿ ಉಟ್ಕೊಂಡು ಓದ್ ಬಿಿಟ್ಟು
ಹೌದೌದು ಅಂದ್ರ ಅದು ಇದು ಲಂಚನಲ್ಲ ಒಟ್ಟು ಓದ್ ಜಾಸ್ತಿ ಓದ್ು ಹದ್ ದಾರಿಗೆ ಬೆಲೆ ಇರ್ತಾನ ಅಷ್ಟೇ ಅ ಅದಕ್ಕೆ ನ ಅ ಟ ಸೆಂಟಲ್ ಗೋ ಟ್ರೈ ಮಾಡಬೇಕ ಅಂತೆ
ಅ ಸೆಂಟ್ರಲ್ಲೇ ಮಾಡಬೇಕ ರೆ ಸುಮು
ಅಂದ್ರ ಮೋಸ ನಡಿಲ್ಲವು ಮೋಸ ನಡಲ್ಲದೆ ಸ್ವ ಚೆಾಗ್ತ ನೋಡ್ೋದ್ರ ಸ್ವಪ್ ಬೆಲೆ ಇತ
ಹ್ಮ್ ಎಷ್ಟ ಹೇಳ್ದು
ಸ್ಟೇಟ್ ಗೋರ್ಟ್ ಮಾಡ್ರೆ ಉಪಯೋಗಿಲ್ಲ ರೀ ಬರೇ ಲಂಚ್ ಲಂಚ್ ಲಂಚ್ ತಗೊಂಡು ಇದ ಮಾಡ್ಬಿಡ್ತಾರ ಸೇಲಾಯ ಪಡ್ತಾ ತಲ್ಲ ಸೀಟ್ ಸೇಲಾಯ ಪಡ್ತಾವು
ಅದೇ
ಸಳ್ಳ ಓದರೂಡ ವಸ್ಟಾಯ್ಡ್ತಾ
ಹ್ಮ ಏ ಸುಮ್ ಸಣ್ಣಿಗೆ ವರ್ಷ ವರ್ಸಬ್ರಿ ಕನ್ ಎಕ್ಸಾಮ್ ಹೆಂಗ
ಯವು
ಇಡೂರ್
ವರ್ಸಲಸ್ ಬಿಡ ಅರು ಅವನ
ಹೌ ರೀ
ಹಾ ಒಂದ್ ವರ್ಷಕ್ಕೆ ಬಿಡಲ್ಲ ಅವ್ ಎರಡು ವರ್ಷ ಮು ಮೂರ್ ವರ್ಷಕಂದ ಬಿತಾರ ಅವ್ನ್
ಹ್ಮ್ ಹ್ಮ್ ಎರಡ್ ಎಕ್ಸಾಮ್ ಬರ್ಬೇಕು
ಹ್ಮ ಒ ಎಲ್ಲಾ ಪ್ರಿಪೇರ್ ಆಗ ಫಸ್ಟ ಆಮ್ಯ ಏ ಮಾಡಕ್ ಬರ್ತ್ತೆ
ಹ್ಮ ಹ್ಮ್
ನ ಡೈರೆಕ್ಟಗ ಬರ್ತಿದ್ರ ಆಲ್ಲ ಆಗಲ್ರಿ ಅದು
ಹಾಗಲ್ರಿ
ಪ ಸಿ ಸಿ ಅಂದ್ರ ರ ಸ್ವಲ್ಪ ಬರ್ಬಹುದು ಯಾರ ನೆಪ ಬರ್ಬಹುದು
ಪಿಸಿ ನ ಕೈಮ್ ಮಾಡ್ತಿದರಿ ಬಟ್ ಎಸ್ಪೆಕ್ಟ್ ಒಂದಾದ್ರೆ್ರ ಪಿ ಸಿ ಪಿ ಎಸ್ ಐ ಎ್
ಹೌದೌದೌದು ಅದೊಂದು ಪ್ರಾಬ್ಲಮ್ ಬರ್ತ್ತಲ್ಲಾ
ಹ್ಮ್
ಅ ಸ್ಪೆಟ್ ಬ ತೊಳೋಲ್ಲ ನ
ದೂರಿಂದ ಅಬ್ಜೆಕ್ಟ್ ತೋರ್ಸ್ತರ್ರಿ
ಕಾಣದಲ್ಲ ದಾಮ್ಯಾಗ ಸ್ವಲ್ಪ ಅಮ್ಮ ಬ ಆತಲ್ಲ
ಬ್ಲಡ್ ಹೊಡ್ತಗ
ಹೌದು ಬ್ಲರ್ ಆತ್ ಸ್ವಲ್ಪ
ಅವರ ಸಮಂಚರ
ಬಿಟ್ರೆ ನಾಕನು
ಸುಮ್ಮನೆ ಆಗ್ಕ್ಲ್ರಿ ಯಾವ್ದಾರ ಪ್ರಿಪೇರ್ ಸಣ್ಣಗೆ
ಯಾರ ನಾವ ನಾವು ಸಣ್ಣೆ ನಾವು ಸಣ್ಣೆ ಹಾಕತರಿೀ ಈಗ
ಎಲ್ಲಿಕ್ಕ ಹಂಗ ಕೆಲ್ಸ ಆಗಲ್ರರಿ ನನ್ರಿ
ಕೆಲಸ ನೋಕ್ಕ್ರೆ
ಹ್ಮ್
ನೋಡೋಕ್ ಬೇ ಮತ್ತ ಏನಾದ್ ಮಾಡಕಬೇಕಲ್ಲ
ಹ್ಮ
ಸ್ವಲ್ಪ ಸ್ಣ ಓದಪ್ಪ ನಾಲ್ಕಕ್ ವರ್ಷತ್ ನಾಕಕ್ ವರ್ಷನ ಓದ್ ಬೇಕಾರ ಆ ಕಡೆ ಒಂದ ಯಾವ್ದ್ ಒಡದ್ರದ ಬೇಸಐತಿ ಚೆನ್ನಾಗ
ಹೌ ನಾಲ್ಕು ವರ್ಷ ಆಗಂತ ಹಾ
ಅದತ್ ನಾ ಕೋರ್ಷದಏ ನೋಡ್ಕೊಂಡ ಕೊಡ್ತೀವಿ ಈಗ ಅಂತ ಸಿಗಲ್ಲ ಡಿ್ರಿ ಅಂತ ಸಿಗಲ್ಲಾವವು
ಅದೇ ಅದೇ ಹತ್ತು ಹದ್ ನೈದು ಸಾವಿರ ರಪಿ ಇಪ್ಪತ್ತು ಸಾವಿರ ರೂಪಿದೆ ಬೇರೆದವರ್ಕ ಕೆಲ್ಸ ಮಾಡಕಂ
ಅದೇ ಪ್ರೈವೇಟ್ ಹೋಗಬೇಕಕ್ತ್ತ್ತೆ ಪ್ರೈವಟ್ ಹೋಗಿರ ಅವನು
ಎಲ್ಲ ಗೋದರು
ಪ್ರೈವೇಟ್ವ್ರರಿಗೆ ಹೋಗಲ್ಸ ನಂಬೋದ ಮಾಡಿ ಏನನ್ ಬರ್ತಾ ಉಳಿತಾಏ ಆತ್ತದ
ಹ
ಐತ್ರಿ ನೋಡ ಮತ್ತೆ ಆಮೇ ಪ್ರೈೇಟೋಗ ಬಂದ ಪರಿಸ್ಥಿತಿ ಬಂದ ಹಲಿಬೇಕತ್ತ್ತ ಆಮ್ಯಾಗ
ಹೋಗೇಬೇಕತ್ ನಮ್ಮ ಮನೆ ಬರಿದ್ದಂಗ ಮಾತ್ರ ಅಂತ
ನಮ್ ಕೈಗ ಹೊಲಮನೆಿ ಕೆಲಸ ಮಾಡ್ದಾಗಲ್ಲ
ಹ್ಮ
ಹಾಗಲೇ ಅನುಭವ್ಕೊಂಡ್ಬಿಟ್ಟಿವವಿ
ಬಿಸಿಲ ಅಂದ್ರ ತಡ ಬಿಸಿಲು ತಡದಾಗಲ್ಲ ನಮ್ಕಾಯಂದ ಹಿಂಗಾಗಿ ಮಿಸೇಜ ಮಾಡಿದೆ ಮತ್ತೆ ಏ ಪ್ರೊಡೈಡರ್ ಆದ್ರ ಪ್ರೈಡರ್ ಹೋಗಬೇಕತ್ತ್ತೆ
ಏನೋ ಒಂದು ಮಾಡಕ್ಕೆ ಹೋಗ ಯಾವ್ದಕ್ ಮಾಡೋದ್ರಿ
ಅದ ಮತ್ತ ವರ್ಷ್ ಮಾಡೋದ ಮತ್ತೆ
ಹ್ಮ್ ಅಂಗ ಗ್ ಗೊತ್ತು
ಅದ ಮ್ಮತ್ತೆ ಪ್ರಯಂತ್ರ ಮಾಡತ್ತ ಮಾಡ್ಬಿಡದ ಅಷ್ಟೇ
ಹ್ಮ್ ರೈಲ್ವೆ ತಲು ಯಾವ್ರ ಬಿಟ್ರಂತನ್ರು
ರೈಲ್ವೆಗೆಗ ಅಂತ ಹೇಳ್ ಬಿಿ್ರಿ ರೈಲ್ವೆ ಎದ್ದ ಒಂದ ಎಕ್ಸಾಮ್ ಬದ್ರ ಅಲ್ರೆಡಿ ಅವ್ನ
ಹಾ ಹಾ
ಅದ ಗ್ರೂಪ್ ಎ ಬಿ ಸೀಟ್ ಬಿಡ್ತಾರ ಅವನ
ಹ್ಮ್ ಹ್ಮ್
ಗ್ರೂಪ್ ಎ ಬಿ ಬೀಟ್ರೆ ಚೆಾಗಿರ್ತ ಸಲ್ರಿ ಚೆಾಗಿರ್ತಾವ ಸಿ ಡಿ ಸ್ವಲ್ ಅಸ್ಟ್ ಇರಲ್ಲ ಸ್ಯಾಲ್ರಿ
ಹಾ
ಗ್ರೂಪ್ ಏ ಬೀ ಅಂದ್ರೆ ಒಂದು ಐವತ್ತರಿಂದ ಐವತ್ತು ಸ್ಟಾರ್ಟಿಂಗ್ ನಲ್ ನಲ್ವತ್ತು ಸ್ಟಾರ್ಟ್ ಆತಾ
ಹ್ಮ
ಇದು ಅಂದ್ರೆ ಇದು ಸಿ ಡಿ ಅಂದ್ರೆ ಇದು ಇಪ್ಪತ್ತೈದು ಇಂಗ್ಲೀಷ್ ಆಡತ್ತ ಅದಕ್ಕೆ ಸ್ವಲ್ಪ ಏ ಬಿ ಇದ್ರ ಬಿಟ್ರಿ ಜನತಾನ ಬಿ ಹಾಕಿಲ್ರಿ ಸೀಡ್ಡ್ ಹಾಕಿಲ್ ಬಿಿಡು ಅಂದ್ರೆ ಎಏವಿ ಹಾಕಕತ್ ಹಾಕಂಗಿದ್ರ
ಹಾ
ಅದು ಮಿಸ ಆಯ್ು ಗೊತ್ತಿಲ್ಲ ಎಕ್ಸಾಮ್ ಇೋ ನನ ಮ್ ಆಯ್ ಬಿಡ ಅ ಮುಂದ ವರ್ಷ ಬತ ಸಂಟರ್ ಗಮಟ್ ವರ್ ವರ್ಷ ಬಿಡ್ತಾರ
ಅದು ಸೆಂಟ್ರಲ್ ಬರುತ್ತೆೇಏನ್ೀ
ಸೆಂಟ್ರಲ್ ಗೋರ್ಮೆಟ್ ಬರ್ತದ ರೈಲ್ವೆ
ಹಾ ಹಾ ಹಾ
ಅದ್ರ ಸಲಾಗಿ ಅದನ್ನ ಮಾಡಕಬೇಕ ಅದ್ ನೋಡು ಅದನ್ನ ಟ್ರೈ ಮಾಡ್ಬೇಕು ಪೇಪರ್ ಅಷ್ಟೆನ್ಾಕ್ತರದ ಅಂತಾರೆ ನಮ್ ದೋಸ ಬರದ್ನ ಕೇಳನೆ
ಅವ್ನದು ಆಗದೇನ್ರಿ
ಇಲ್ಲ ಆಗಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಒಂದ ಒ್ ಟೈಮ್ ಬರ್ದ ನಾನ್
ಹಾ ಹಾ ಹಾ
ಹೈದರಾಬ್ ವ ಇ ಬರೆೇಕವ
ನಮ್ ಕರ್ನಾಟಕ ಬ ಬಿಟ್ಟ ಇದರ ಬದ ೇನ್ರಿ
ಇಲ್ಲ ಅಲ್ಲ ಅಪ್ಲಿಕೇಶನ್ ಅಲ್ಲಿ ಅ ಕ ಕೊಟ್ಬಿಡ್ರ ಲಸ್ಟ್ ಆಗಿರದು ಅಪ್ಲಿಕೇಶನ್ ಅವರು ದೂರ್ ಕೋಟ ಬಿಟ್ಟರೆ ಅದುಕ್ಕ ಫಸ್ಟ್ಗೆ ಹಗರ ಕೊಡಿದರು ಇಲ್ಲೇ ಕೊಡಿದ್ರು ಅವನು ಅಲ್ಲಿ ಲಾಸ್ಟ್ ಲಾಸ್ಟ್ ಆಗ್ಬಿಡ್ನಲ್ಲ ಪಾಪ ಅಲ್ಲಿ ಕೊಟ್ಟ್ರ ಅವ್ನು
ಹಾ ಸರ್ ನೀಟ್ ನೀಟ್ ಅರ್ಜಿ ಹಾಕ ಹಿಂಗ ಜಿಲ್ಲಾಗಳ ಹಿಂಗ ಆಯ್ಕೆ ಮಾಡೋದ ಇರುತ್ತಲ್ ಕಂಗನ್ ಅದು
ಅದು ಒಂದು್ರ ಆಯ್ಕೆ ಮಾಡೋದನಲ್ಲ ಅಂದ್ರೆ
ಹ್ಮ
ತಾವು ಆಾಗ್ತಾರ ಅಲ್ಲಿ ಬರ್ಬರದು ನಾವ ಹೋಗಿ
ಹ್ಮ ಹಾ ಹಾ
ಆಯಕೆ ಬಾಯಕ ಎಲ್ಲ ಅಂದಿದಾಗ ನೀಟ್ಿಗೆ ಅಂದ್ರೆ ಆಕೆ ಇತಲ್ಲ ಈಗ ಆಾಕೆರೆಲ್ಲ
ನೀಟಗ ಒಂದ್ ಮೂರ್ ನಾಲ್ಕ್ ಜಿಲ್ಲೆ ಹೆಂಗ ಹಾಕತಿರ್ತವರಿೀ ಅದ್ ಹಂಗಿರ್ತದ
ಹದ ಹೌದೌೌದು ಅದನ್ನ ಕರೆಕ್ಟ್ ಆಯತ್ಬಡದು ನೇಟಿಗೆ ಸೀಟಿ ಹಾಕ್ಬೋದು
ಹ್ಮ್
ಇದಕ್ಕಿಲ್ಲಂಗ ಚಾನ್ಸ್ ಇಲ್ಲ ಅದು
ಹ್ಮ ಹ್ಮ ಹ್ಮ
ಅ ಬರ್ದ್ ಬಂದಲ್ಲ ಕೇಳಿ ಅವ್ನ ಹೆಂಗಗೆ ತಪ್ಪ ಎಪರ್ ಅಂತ ಹೇಳಿ
ಹ
ಇಲ್ಲಲ್ಲಿ ಬೈಲೇಜಿ ಗಿೇಜಿ ಬರ್ತವು ಎಲ್ಲಾ ಬೈಲಜಿಲ್ಲಿ ಕೊಟ್ಟಿರ್ತಾರ ಒಂದು ಇಪ್ಪತ್ತೈ ಮೂತ್ ಕ್ವಶನ್ಸ್ ಹ ಅವನು ಅಟೆಂಡ್ ಮಾಡ್ಬೋದು ಏನ್ ಸ್ವಲ್ಪ್ ಫಿಸಿಿಕ್ಸ್ ಇರ್ತಾವ ಫಿ ಸ್ವಲ್ಪ್ ಇದ ಆತವ ನೋಡಪ ಸ್ವಲ್ಪ ತಪ್ಪತ ಅವ್ ಸ್ಲ್ಪ್ ನೋಡಕಬೇಕಾಂದಾವ
ಹ್ಮ್ ಹ್ಮ ಎಲ್ಲ
ಒಂದು ಇಪ್ಪತ್ತೈ ಒಂದು ಇಪ್ಪತ್ತೈದು ಇಪ್ಪತ್ತು ಸಪೇಟ್ ಸಪ್ರೇಟ್ ಇರ್ತಾವ ಒ ಇಪ್ಪತ್ತೈದು ಇಪ್ಪತ್ತೈದು ನಲ್ಕರರು ಇರ್ವವು
ಹ್ಮ್ ಹ್ಮ್ ಗ್ರಾಮರ್ ಅದು ಏನ್ ಇರ್ತ
ಹ ಗ್ರಾಮ ಇರ್ತಾವಂತನ್ನ
ಹ್ಮ ಹಾ
ಟ್ರಾನ್ಸ್ ಟ್ ಮಾಡ ಹ್ ಟ್ರಾನ್ಸ್ ಮಾಡ ಬರ್ತಾವ ಟ್ರಾನ್ಸ್ ಟ್ ಮಾಡ ಕಡಟ ಇಂಗ್ಲಷ್ ಇಂಗ್ಲಷ್ ಕನ್ನಡ ಸೇಮ್ ಪೇಸ ಹೆಂಗ ಕೇತ್ರ ಹಂಗ ಆಲ್ಮೋಸ್ಟ್ ಅವ ಸ್ವಲ್ಪ ಕೇಟ್ಟಿರ್ತಾರಂತ ಐ ಎಸ್ ಗೆ ಪಿ ಎಸ್ ಐಗೆ ಅ ಪ್ರಬಂಧ ಬಾರಿ ಇರ್ದು ಪ್ರಬಂಧ ಬರರಲ್ಲ ಜಾಸ್ತಿ
ಹಾ ಹಾ
ರೈಲ್ವೆ ಮ ಕೇಳದ ಸ್ವಲ್ಪ ಕ್ವನ್ಸ್
ಹಾ ಹಾ
ಅವ್ ಸ್ವಲ್ಪ ನೋಡ್ಕ್ರ ಇ ಇದ ಆ ನೋಡಪ್ಪ
ಹೌದೌದು ರೀ
ಹ ಸಾಧನೆ ಮಾಡದ ಹೆಂಗ ಒಡರು ಎಲ್ಲ ಸಾಧನೆ ಮಾಡಕತ್ತ ಅವು
ಹುಡೂರ್ನು ಇಲ್ಲಿ ಎಲ್ಲಾ ಪ ಸಿ ಗೀಸ ಎಲ್ಲ ಅರ್ಸಿ ಹಾಕ್ಬಿಟ್ಟ ಎಲ್ಲಾ ಇದು
ನುಡ್ರ ಐವ ಐವ ನ ಐವತ್ತು ತೋ್ಣ ನೂರ್ ತೋ್ಣ ಸಾಧನ ಮಾಡ್ ಹೇಳ್ತಾವ ಬಂದ
ಇಲ್ಲಿ ಆರ್ಮಿದವರು ಬರ್ಲತರಗ ಜಮಕ ಇಸ ಬರ್ಲತಾರ ಹಾ ರೀ ಇಲ್ಲಿ ಅಷ್ಟ ಅಲ್ದ ರೀ ನಮ್ಮ ಅಷ್ಟಲ್ಲ ಬರ್ಲಿಕ್ಕ ಹೋಗಿ ಎಕ್ಸಾಮ್ ಏನ ಕಟ್ಟಣ ತ ಅಂದ್ರೆ
ಎಕ್ಸಾಮ್ ಆರಾಡೆ ಮುಗ್ ಬಂದಿರಗ ಒಂದಬ್ರು
ಮೂರು ಸ್ಕಂದರ
ಆಯ್ತು ಹೌದಾ ಅಂದ್ರೆ
ಹ ಸಿದ ಎಲ್ಲಾ ಹಾಕರತ್ರಿ
ಹ್ಮ್ ಹೌದಾನು
ಹ
ಆಯ್ತು ತೋರಿ ಅಂಕ ನೆಕ್ಸ್ಟ್ ಟೈಮ್ ಸಿಗೋ ಮಂಗ್ರೆ
ಹ್ಮ್ ಹ್ಮ
ಸರಿ ಸರಿ ತ
ಹಾ